ಹಲೋ,
ಕೇಳಿಸ್ತಿದ್ದೀರಾ ಹಾ, ಸರ್ ಊಟ -ಊಟ ಆಯ್ತಾ ಸರ್
ಹಾ, ಮೇಡಮ್ ಈಗಿನ ಮಾಡಿ ತೋಟಕ್ ಬಂದ್ವಿ.
ಹೌದಾ! ಸರ್ ತೋಟದಲ್ಲಿ ಇದ್ದೀರಾ ಸರ್ ಇವಾಗ.
ಹಾ, ಎಸ್ ಮೇಡಮ್ ತೋಟದಲ್ಲಿದ್ದೀವಿ.
ಹಾ, ಸರ್
ಹಾ,
ಹ್ಮ ಸರ್.
ನಮ್ಮ ಎ ಯಾಕ ಫೋನ್ ಮಾಡಿದ್ದು
ಏನು ಇಲ್ಲ ಸರ್ ನಿಮ್ಮ ಹತ್ರ ಕರೆ ಮಾಡ್ಬೇಕ ಕರೆ ಮಾಡಿ ಮಾತಾಡ್ಬೇಕ ಅನ್ನಿಸ್ತು ಸರ್ ಅದಕ್ಕೆ ಕಾಲ್ ಮಾಡಿದ್ವಿ.
ಹಾ
ಹಾ ಸರಿ ಏನ್ ಊಟ ಮಾಡಿದ್ರಿ ಸರ್.
ಏನಿಲ್ಲ ಮೇಡಮ್ ಈಗನು ಅಂದ್ರ ಈಗ ತಿಂಡಿ ತಿಂದ ಬಂದು ಅಷ್ಟೇ ಮೇಡಮ್ ಪಲಾವ್ ಮಾಡಿದ್ರು.
ಹಾ ಸರ್.
ಅಹ ಪಲಾವ್ ತಿಂದ ತ್ಕೊಂಡು ಈಗ ತೋಟಕ ಬಂದ್ವಿ ಮೇಡಮ್ ಇಲ್ಲೊಂದ ಸ್ವಲ್ಪ ಏನೋ ನೀರ್ ವಾಲ್ತಿರೋದಿತ್ತು ಮೇಡಮ್ ಈಗ ಕರೆಂಟ್ ಬಂದಿತ್ತು.
ಹಾ ಸರ್.
ಹ ಅಲ್ಲಿಗ ಬಂದಿದ್ವಿ ಕರೆಂಟ್ ಬಂದಿತ್ತ ಅಂತ ವಾಲ್ ತಿರ್ವಕೆ.
ಹಾ ಸರ್.
ಹ್ಮ್ ಅದಕ್ಕೆ ಮೇಡಂ ಈಗಿನ ಅಲ್ಲಿ ಮನೆ ತಾಗೆ ಮನೆ ತಗೆಲ್ಲ ಪ್ರಾಣಿಗಳ ಬರ್ತಾವಲ್ಲ ಅವಕ್ಕೆಲ್ಲ ಊಟ ಹಾಕಿ ಈಗ ಬಂದ್ವಿ.
ಹಾ ಸರ್ ಗೊತ್ತು ಸರ್ ನೀವು ಹಳೆ ಕರೆಯಲ್ಲಿ ಹೇಳಿದ್ರಲ್ಲ ಸರ್ ನನಗ ಪ್ರಾಣಿಗಳಂದ್ರೆ ಇಷ್ಟ ಅಂತ. ಗೊತ್ತಾಯ್ಸು ಸರ್ ನಿಮಗ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಅಂತ ಆ ಮತ್ತೆ ಇವಾಗ ತೊ ತೋಟ ತೋಟದ ಬದಗೆ ನನಗ ಗೊತ್ತಿಲ್ಲ ಸೊ ನಿಮ್ಮ ತೋಟದ ಬಗ್ಗೆ ಸ್ವಲ್ಪ ಪ ಕೈ ಕರೆಯಲ್ಲಿ ಹೇಳಕ ಆಗುತ್ತ ಸರ್ ಸ್ವಲ್ಪ
ಮೇಡಮ್ ತೋಟದ ಬಗ್ಗೆ ಹೇಳೋದಾದ್ರೆ ಏನಿಲ್ಲ ಮೇಡಮ್ ತೊ ಹ್ಮ್ ತೋಟ ಅಂದ್ರೆ ನಮ್ದು ಈಗ ನಮ್ದು ಅಡಿಕೆ ತೋಟ ನಮ್ದು
ಹಾ ಸರ್.
ಅ ಅಲ್ಲೂ ಮೇಡಮ್ ಸಾಕಷ್ಟು ಪ್ರಾಣಿಗಳಿದಾವೆ.
ಹಾಂ ಸರ್.
ನಾವ್ ಅಲ್ಲೂ ನಮಗ ಅಲ್ಲೂ ನಮ್ ತೋಟಕ್ಕ ಹಕ್ಕೂ ಇಷ್ಟೇ ಮೇಡಮ್.
ಹ ಸರ ಏನ್ ಅಲ್ಲಿಗ ಹೋದಾಗ ನೀವು ಆ ಸರ ಯಾವ್ದೋ ಕರೆ ಬರ್ತ ಇದೆ ಸರ್ ಅದು ಕಟ್ ಮಾಡಿ ಇಲ್ಲ ಬ್ಲಾಕ್ ಲಿಸ್ಟಗ ಹಾಕ್ಬಿಡಿ ಸರ್.
ಹಾ ಮೇಡಮ್ ವೇಟ್ ಮಾಡಿ ಮೇಡಮ ಆಕ್ತೀವಿ ಹಾ ಮೇಡಮ್. ಹಾಂ ಮೇಡಮ್ ಮಾತಾಡ್ರರಿ.
ಹಾಂ ಸರ್. ಹಾ ಹೇಳಿ ಸರ್.
ಮತ್ತೆ ಮೇಡಮ್ ಏನಿಲ್ಲ ನಾವ ಈಗ ತೋಡ್ತಲ್ಲಿದ್ದೀವಿ.
ಹಾ ಸರ.
ಹ ಮತ್ತ ಇಲ್ಲಿ ಇಲ್ಲೂ ಮೇಡಮ್ಮ ಸಾಕಷ್ಟು ಪ್ರಾಣಿಗಳಿದಾವೆ.
ಹಾ ಸರ್.
ಅವನ ನೋಡ್ಕೊಂತೀವಿ ಮತ್ತೆ ಮೇಡಮ್ ನಮ್ದು ಅಡಿಕಿ ತರ ಅಂದ್ರೆ ಅಡಿಕೆ ಅಂದ್ರೆ ಮೇಡಮ್ ನಮ್ದ ಈಗ ಒಂದ ಸ್ವಲ್ಪ ಕಮ್ಮಿನೇ ಈ ವರ್ಷ ಅಡಿಕಿ.
ಯಾಕೆ ಸರ್.
ಅದು ಮೇಡಮ್ ಅದೆ ಮೇಡಮ್ ಒಂದು ರೋಗ ಬಂದ್ಬಿಟ್ಟಿದೆ.
ಮಳೆ ಕಮ್ಮಿ ಬಂದಿದೆ ಸರ್ ನಿಮಗೆ
ಮೇಡಮ್ ಮಳೆ ಬಂದೆ ಮಳೆ ಬಂದ್ರು ರೋಗ ಹೋಗಿಲ್ಲ ಮಳೆ ಬಂದಿದೆೇ ಒಂತ ರೇಟ್ ಕಲರ್ ಈ ತರ ಗಿಡ ಗಿಡಕ್ಕ ಇದು ಎಲೆ ಮುಟ್ಟಿದ್ವಿ ಅಂದ್ರೆ ಗಿಡದ ಎಲೆ ಮುಟ್ಟಿದ್ವಿ ಅಂದ್ರೆ ಮೇಡಮ್ ಒಂಥರ ಕಾರದ ಪುಡಿತರ ಬರುತ್ತ ಪೌಡರ್ ತರ ಆತರ ರೋಗ ಬಂದ್ಬಿಟ್ಟಿದೆ
ಹಾ ಸರ್
ಔಷಧಿ ಹೊಡೆದಿದವಿ ಮೇಡಮ್ ಚೆನ್ನಾಗಿತ್ತು ಎಲ್ಲ ಗಿಡಗಳು ಚೆನ್ನಾಗಆಗಿದ್ದವ ಮೇಡ್ಮ ಹೊಂಬಾಳೆ ಎಲ್ಲ ಒಣಗಗ್ತಿದಾವೆ
ಯಾಕೆ ಸರ್ ಸರ್ ಹೊಂಬಾಳೆ ಅಂದ್ರೆ ಏನು ಸರ್
ಅದೇ ಮೇಡಮ್ ಅಡಕೆ ಗಿಡದೋಡಕೆ ಹೊಡಿತವೆ ಮೇಡಮ್ ಅದು ಅಡಕೆ ಬಿಡಾಕೆ ಹೊಡಿತವೆ ಅವು ಅಂದ್ರೆ ಅವು ಅಡಿಕೆಗಿಡಕ್ಯಾ ಅಕ್ಕಿ ಬಿಡೋಕೆ ಉಡ್ತವೆ ಮೇಡಮ್ ಹೊಂಬಾಳೆ ತರ ಹಂಗೆ ಯು ಶೇಪು ಹ ಅವು ಓಪನ್ ಆಗಿ ಅದ್ರೊಳಗೆ ಅಡಕೆಕಾಯಿ ಬರ್ತವೆ
ಹಾ ಸರ್
ಹಾ ಮೇಡಮ್ ಮತ್ತೆ ಮತ್ತೆ ಈಗ ಅದಕ್ಕೆ ಗೊಬ್ಬರ ಎಲ್ಲಾ ಹಾಕಿದೀವಿ
ಹಾ ಸರಿ
ಹ ಗೊಬ್ಬ ಗೊಬ್ಬರ ಎಲ್ಲಾ ಹಾಕಿದೀವಿ ಅಂದ್ರು ಯಾಕ ಈ ವರ್ಷ ಅಷ್ಟ ಹಂಗೇನ್ ಏನ್ ಇಲ್ಲಾ ಮೇಡಮ್ ಮಾಡತಿ ಅಡಿಕೆ ಕಾಯಿಗಳಲ್ಲ ಒಂಥರ ಅದು ಹೊಂಬಾಳೆ ಅಂತ ಹೇಳಿದ್ನಲ್ಲ ಮೇಡಮ್ ಅದೆಲ್ಲ ಒಣದಂಗ ಆಗಿದ್ದಾವೆ
ಯಾಕೆ ಸರ್ ನಿಮ್ ಕಡೆ ಮಳೆ ಕಮ್ಮಿ ಕಮ್ಮಿ ಆಗಿದೆಯಾ ಸರ್
ಇಲ್ಲ ಮೇಡಮ್ ಮಳೆ ಚೆನ್ನಾಗಿ ಬರ್ತಿದೆ. ಈ ಇಲ್ಲೆಲ್ಲಾ ಸುತ್ತಮುತ್ತ ಎಲ್ಲಾರ್ದು ಆತರ ಅದೇ ತರಾನೇ ಆಗಿದೆ ಮೇಡಮ್ ಎಲ್ಲಾ ಎಲ್ಲ ಹೊಂಬಾಳೆ ಒಣಗಿರತ್ತಾರ ಫುಲ್
ಹೌದಾ ಸರ್ ಸರ್ ಅದು ನೀವು ಇದು ಅಗ್ರಿಕಲ್ಚರ್ ಆಫೀಸು ಆತರ ಆಫೀಸ್ಗಳು ಇರ್ ತವಲ್ಲ ಸರ್ ಅಲ್ಲಿ ಹೋಗಿ ಅವ್ರನ್ ಕೇಳ್ಬೇಕು ಸರ್ ಅದು ನೀವು ಒಂದ್ ಛಾಯಾಚಿತ್ರ ತಗೊಂಡ ಹೋಗಿ ಅವ್ರತ್ರ ಕೇಳಿದ್ರೆ ಅದ ಅವ್ರ ಏನ್ ಸಮಸ್ಯೆ ಅದಕ್ಕೆ ಏನಾದ್ರು ಔಷಧಿ ಇದೆಯಾ ಅದೆಲ್ಲಾ ಕೊಡ್ತ ಇರ್ತಾರೆ ಸರ್ ಆತರ ನೋಡ್ಕೊಬೇಕು ಸರ್ ಇಲ್ಲಾಂದ್ರೆ ಅದೇ ತರ ಆಗ್ಬಿಡ್ತಾವವೆ ಸರ್
ಮೇಡಮ್ ಆದೇ ಔಷಧಿ ತಂದಿದ್ದೀವಿ ಅದು ಹೇಳಿದಲ್ಲ ಆತರ ಕಾರದಪುಡಿ ತರ ಬರುತ್ತೆ ಅಂತಾ
ಹಾ ಸರ್
ಆ ಆ ತರ ಬಂದ್ಕ್ಕೆೆ ಔಷಧಿ ಅಂದ ಹೊಡೆದಿವಿ ಗಿಡಗಳೆಲ್ಲ ಚೆನ್ನಾಗಿದಾವೆ ಮೇಡಮ್ ಗಿಡ ನೋಡಕ್ ಚೆನ್ನಾಗಿದ್ದಾವೆ ಎಲ್ಲ ನೀರು ಚೆನ್ನಾಗಿ ಹೋಗ್ತವೆ ಎಲ್ಲ ಚೆನ್ನಾಗಿದಾವೆ ಅದನ್ನ ಕೇಳಿದ್ವಿ ಫಾರೆ ಅವರಿಗೂ ಕೇಳಿದ್ವಿ ಅದು ಅ... ಅಗ್ರಿಕಲ್ಚರ್ ಆಫೀಸ್ನರಿಗೆ ಅವರು ಅವ್ರ ಏನಂದ್ರ ಅಂದ್ರೆ ಅದು ಗಿಡಗಳೆಲ್ಲ ಚೆನ್ನಾಗ ಇದಾವ ಯಾರ ರೋಗನು ಇಲ್ಲ ನೀವು ಅದು ಅವ ಹಂಗೆ ಗಿಡಗಳು ಇವೆ ಹೆಂಗೆ ಜಾತಿನೇ ಹೆಂಗೆ ಅಂತ ಹೇಳ್ತಾರೆ
ಹ್ಮ
ಹು ಅದಕ್ಕೆೇ ಮೇಡಮ್ ಅದಕ್ಕೆ ಮೇಡಮ್ ನಾವು ಸುಮ್ಮನ ಆಗಿದ್ದಿವಿ ಈ ವರ್ಷ ಏನಂಗಿಲ್ಲ ಹೋದ್ ವರ್ಷ ಚೆನ್ನಾಗಿದ್ವಿ ಮೇಡಮ್ ಈ ವರ್ಷ ಎಲ್ಲಾ ಹೊಂಬಾಳೆ ಅಂತೆ ಒಂದೊಂದ್ ಗಿಡದಾಗ ಹೋದ ವರ್ಷ ಐದ ಐದ ಹೊಂಬಾಳೆ ಹೊಡೆತಿದ್ವಿ ಮೇಡಮ್
ಹಾ ಸರ್ ಹೇಳಿ ಸರ್
ಹ ಐದ ಐದ ಮೇಡಮ್ ಹೊಂಬಾಳೆ ನ ಈ ವರ್ಷ ಬರೀ ಎರಡು ಎರಡು ಮೂರು
ಹಾ ಸರ್ ಆತರ ಆದ್ರ ಆತರ ಆದ್ರೆ ನಿಮಗ್ ಬಾಳ ಲಾಸ್ ಆಗುತ್ತಲ್ಲ ಸರ್ ಸರ್ ನೀವು ಅದ್ರ ಬಗ್ಗೆ ಏನೇನ್ ಕ್ರಮ ತ ಅದ್ರ ಬಗ್ಗೆ ಏನೇನ್ ಕ್ರಮ ತಗೊಂಡಿದ್ದೀರಾ ಸರ್
ಅದ್ರ ಬಗ್ಗೆ ಏನಿಲ್ಲ ಮೇಡಮ ಅದೆ ಔಷಧಿ ಹೊಡಿದೀವಿ ಗೊಬ್ಬರನು ಹಾಕಿದೀವಿ
ಈಗ ಈಗ ಮತ್ತೆ ಹೊಂಬಾಳೆ ಹೊಡಿತಿದಾವೆ ಮತ್ತೆ ಅಂದ್ರೆ ಮತ್ತೆ ಹೊಟ್ಟೆಗಿದ್ದಾವೆ ಅಂತ ಹೇಳ್ತಾರೆ ಮೇಡಮ್ ಅಂದ್ರೆ ಹೊಂಬಾಳೆ ತಿರುಗು ಮತ್ತೆ ಒಡಿಯಂಗ ಆಗಿದ್ದಾವೆ ಅದ್ನ ಅಂತ ಹೇಳ್ತಾರೆ
ಹ್ಮ್ ಸರ್
ಆ ಥರ ಆಗಿದ್ದಾವೆ ಮೇಡಮ್ ತಿರ್ಗಾ ಒಂಬಳೆ ಹೊಡೆಯೋ ಥರ.
ಹಾ ಸರ್.
ಆ ಮುಂಬೆ ಒಡೆ ತರ ಆಗಿದ್ದಾವೆ ಅದಕ್ಕೆನ ನೋಡ್ತಿವಿ ಏನ್ ದೇವ್ರ ದಯೆ ಮೇಡಮ್ ದೇವರು. ಈಗ ಒಂಬಳೆ ಚೆನ್ನಾಗ ಹೊಡದ್ರು ಚೆನ್ನಾಗಿ ಫಸ್ಲು ಬಂತ ಅಂದ್ರೆ ಒಳ್ಳೆ ದುಡ್ಡು.
ಹಾಂ ಸರ್.
ಇಲ್ಲ ಅಂದ್ರೆ ಇಲ್ಲ ಮೇಡಮ್ ಇಲ್ಲಾ ಅಂದ್ರೆ ಅದೇ ಏನು ಮಾಡಕ್ಕ ಆಗಲ್ಲ.
ಸರ್ ಅದೇ ಸರ್ ನಂಗ ಕೇಳಿ ಬಾಳ ಬೇಜಾರಾಗ್ತದೆ ಸರ್. ಬಾಳ ದುಃಖಕರವಾದ ಸಂಗತಿ ಸರ್ ಇದು ಯಾಕಂದ್ರೆ ಇವಾಗ ನೀವ್ ಹೇಳ್ತಿರೋದ ನೋಡಿದ್ರೆ ಈಗ ಹೆಂಗ ಮಾಡಕಾಗುತ್ತೆ ಸರ್ ರೈತರ ಜೀವನ ನೋಡಿ ಎಷ್ಟ್ ಕಷ್ಟ ಅಂದ್ರೆ ಈಗ ನಾನ್ ಹೇಳ್ತಿರೋದ ಏನಂದ್ರೆ ಇವಾಗ ನೀವ ಅಷ್ಟೊಂದೆಲ್ಲಾ ಕಷ್ಟ ಇದೆ ಅಂತೀರಾ. ನೀವ ಔಷಧಿ ಹೊಡದು ನಿಲ್ತಿಲ್ಲ ಅಂದ್ರ ಮತ್ತ ವೇಸ್ಟ್ ಅಲ್ಲಾ ನಾವ್ ಇರಾ ಬರ ನಮ ಜೀವ್ನ ಟೈಮ್ ಎಲ್ಲಾ ವೇಸ್ಟ್ ಮಾಡಿ ಅದಕ ಹಾಕಿದ್ರು ಅದ್ರ ಅಷ್ಟೇ ಬರ್ತಿದೆ ಇಳವರಿ ಅಂದ್ರೆ ನಮಗ ಲಾಸ್ ಅಲ್ವಾ ಸರ್ ಈಗ. ಅಂದ್ರೆ ನಾನ್ ಹೇಳ್ತಿರೋದ ಏನಂದ್ರೆ ನಿಮ್ ಮಕ್ಳುನ್ನ ನಿಮ್ಮ ಮಕ್ಳು ನಿಮ್ಮನ್ನ- ನಮಕೊಂಡಿರ್ತಾರ ಸರ್ ಇವಾಗ ಅವರಿಗೆಲ್ಲ ಮತ್ತೆ ಕೊಡ್ಬೇಕು ಅಂದ್ರನು ಇವಾಗ ಅದೆಲ್ಲಾ ಕಷ್ಟನೇ ಅಲ್ವಾ ಸರ್ ಅದ್ನೇ ಸರ್ ನಾನ ಹೇಳ್ತಿರೋದು.
ಆ ಮೇಡಮ್ ಏನು ಮಾಡಕ್ಕ ಆಗಲ್ಲ ರೈತರ ಜೀವನನೇ ಅಷ್ಟು.
ಹಾಂ ಸರ್.
ಹ ಅದೇ ತರ ಮೇಡಮ್ ಏನಿಲ್ಲ. ಅದೇ ಈಗ ನಮ್ ಕೈ ಆದಷ್ಟ ನಾವ ಮಾಡಿದ್ದೀವಿ ಮುಂದಿದ್ದೆಲ್ಲ ದೇವ್ರಿಗ ಬಿಟ್ಟಿದ್ದು.
ಹ ಸರ್ ಅದು ಬ ಬೇರಕ್ ನೀವು ಈ ತರ ಎಲ್ಲ ಆಗುತ್ತೆ. ನೋಡಿ ಸರ್ ಅದು ಹಿಡಿಬೇಕಾದ ಕಾಳೆ ಹಿಡಿದಂಗ ಉದ್ರೋದ್ರೆ ಅದ ಕಾಯಲ್ಲಿಂದ ಹಿಡಿಯುತ್ತೆ ಅದು ಇಳುವರಿಯಲ್ಲಿಂದ ಬರುತ್ತೆ. ಹಂಗ ಬರ್ಲಿಲ್ಲ ಅಂದ್ರೆ ನೋಡಿ ಸರ್ ನಾವ ಸುಮ್ನೆ ಇವಾಗ ನೀವ್ ಹೇಳ್ತಿದ್ರಲ್ಲ ಸ ಸರ್ ಇವಾಗ ಗೊಬ್ಬರ ಹಾಕಿದ್ದೀವಿ ನೀರ್ ಕಟ್ಟಿದ್ದೀವಿ. ಮತ್ತ ಅದಕ್ಕ ಎಷ್ಟು ಶ್ರಮ ಇದೆ ಸರ್ ಶ್ರಮ ಮೇನು. ಅದಕ್ಕ ಈಗ ಐದು ಗಂಟೆ ಕರೆಂಟ್ ಅಂದ್ರ ಐದ ಗಂಟೆಕ ಓಡಿ ಬರ್ಬೇಕಾ ಈಗ ನೋಡಿ ನೀವು ತಿಂಡಿ ಊಟ ಮಾಡ್ ಬರ್ತಿದ್ರೆನು ಅಲ್ಲಾ ಇಲ್ಲಾ ತಿಂಡಿಗಿನ ಮುಂಚೆ ಬರ್ತ ದಿನೊ ಕರೆಂಟ್ ಇವಾಗ ಬಿಟ್ಟಿದ್ದಾರೆ ಅಂತ ಓಡ್ ಬಂದಿದೀರ ಅಲಾ ಸರ್.
ಆ ಮೇಡಮ್ ತಿಂಡಿ ಮಾಡ್ತಿದ್ವಿ ಬಂತು ಅಂದ್ರ ಬ ಬೇಗ ಬೇಗ ತಿಂದು ಬಂದ್ಬಿಟ್ವಿ.
ಹ ಸರ್ ಅದೇ ಅದೇ ಶ್ರಮ ನೋಡಿ ಸರ್ ಎಷ್ಟ ಐತೆ ಅಷ್ಟೊಂದ ಎಲ್ಲ ಷ ಶ್ರಮ ಇಟ್ಕೊಂಡು ಅದ ಇಳಿವರೆ ಬರ್ಲಿಲ್ಲ ಅಂದ್ರ ವೇಸ್ಟ್ ಅಲ್ಲ ಸರ್.
ಏನು ಮಾಡಕಾಗಲ್ಲ ಮೇಡಮ್ ಮತ್ತೆ ಮೇಡ್ ಇದೊಂದೇ ಅಲ್ಲ ಮೇಡಮ್ ತೆಂಗಿನ ಮರನು ಇದಾವೆ ನಮ್ಮ್ ಹತ್ರ.
ಹಾ ಸರ್.
ಹ ಮೇಡಮ್ ತೆಂಗು ಕೋಕೋನಟ್ ಟ್ರೀಸು ಇದ್ದಾವೆ.
ಹ್ಮ.
ಹ ಮೇಡಮ್ ಅದ್ರ ಅದ್ರಂದ ಅದರಿಂದ ಅವು ಅವು ಮೇಡಮ್ ಅವೇನ ಇಲ್ಲ ಅವ ಕಿವೊಂ ಇಷ್ಟ. ಕೀರ್ ಕೊಡ್ತಿವ ಆ ತರ ಕಾಯ್ ಬಿಡ್ತಾವ ಅವನಿಲ್ಲ ಮೇಡಮ್.
ಔಕಿ ಔಕಿ ಔಕಿ ಔಕೇನ ಯಾ ತರ ಕಾಯಲೆ ರೋಗ ಎನು ಬಂದಿಲ್ಲ. ಈವ ಅಡಿಕೆ ಮಾರೋಕ ಮೇಡಮ್ ಬಂದಿರೋರು.
ಹ ಸರಿ ಯಾಕೆ ಸರ್ ಅದು. ಅಡ್ಕೆಗೆ ಆ ತರ ಬಂದಿದೆ ಬೇರೆದಕ್ಕೆಲ್ಲ ಯಾಕ ಆತರ ಬಂದಿಲ್ಲ.
ಗೊತ್ತಿಲ್ಲ ಮೇಡಮ್ ಅದ್ ಏನಾಗಿದ್ಯೋ ಏನೋ ಗೊತ್ತಿಲ್ಲ ಮೇಡಮ್ ಗೊತ್ತಾಗ. ತ್ತಾನೆ ಇಲ್ಲ ಅದು. ಅದ ಇನ್ನೊಂದ್ ಸರಿ ಕೇಳ್ಬೇಕಂದ್ರೆ ಗೊಬರ ಎಲ್ಲಾ ಹಾಕಿದೀವಿ ಮೇಡಮ್ ಮಣ್ಣ ನೋಡ್ಸಿದೀವಿ ಗೊಬರ ಹಾಕಿ.
ಹಾ.
ಎಲ್ಲ ಚೆನ್ನಾಗೆ ಎಲ್ಲಾ ಚೆನ್ನಾಗೆ ಮಾಡ್ಸಿದೀವಿ.
ಹಾ ಸರ್.
ಹಾ ಆತರ ಮೇಡಮ್ ಈ ಅದಕ್ಕೆ ಏನು ಮಾಡಕ್ಕ ಆಗಲ್ಲ ಈಗ ನಾವು. ಹ ಹ ಮಾಡ್ಬೇಕಂದ್ರೆ ಆ ಗಿಡ ಇದ್ದಾವ ಅಂದ್ಮೇಲೆ ಹಾಕ್ಲೇಬೇಕು ಮಾಡ್ಲೇಬೇಕ ಎಲ್ಲ.
ಹ್ಮ್ ಸರ್ ಅದೇ ಸರ್ ನಿಮ್ ಮಾತ್ಗಳು ಕೇಳಿದ್ರು ಬಾಳ ಬೇಜಾರಾಗುತ್ತೆ ಸರ್ ಈಗ ಅಷ್ಟೊಂದೆಲ್ಲಾ ಕಷ್ಟ ಪಡ್. ಶ್ರಮ ಇದ್ದು ಅದು ಇವಾಗ ಇಳವರೆ ಬರ್ಲಿಲ್ಲ ಅಂದ್ರೆ. ವೆಸ್ಟ್ ಅಲ್ಲಾ ಸರ್ ಸಾಕಿದ್ದು ಅದೇ ಅದ್ರ ಬದಲು. ಏನಾದ್ರರು ಅದನ್ನ ಕ ಅಂದ್ರೆ ಇವಾಗ ಏನಾದ್ರು. ಬೇರೆ ಬಿಸ್ನೆಸ್ ಲ್ಯಾಂಡ್ ಅಂತಾರಲ್ಲ ಸರ್ ಆತರ ಮಾಡಿ ಸುಮ್ ಮಾಡ್ಬಿಡ್ಬಕ್ ಅಷ್ಟ ಸರ್ ಇವಾಗ. ಆತರ ಮಾಡಿದ್ರು ಎಲ್ಲಾ ಏನು ಬ ಅಂದ್ರೆ ಅನುಕೂಲ ಆಗ್ತಿಲ್ಲ ಅಂದ್ರೆ. ಈಗ ಸುಮ್ನೆ ನಮೀಗ ಅತ್ಲಗೆ ನಮ ಶ್ರಮಕ್ಕಕ್ಕ ಪಟ್ಟ. ತಕ್ನಾಗಿರ ಅಂತ ಫಲಾನೂ ಸಿಗ್ಲಿಲ್ಲ ಅಂದ್ರೆ. ಸಾಕ ಅದ್ರಲ್ಲೇ ವೇಸ್ಟ್ ಅನ್ಸುತ್ತೆ ಸರ್ ನನ್ಗೇ ಅದಕ್ಕೆ ನೀವು ಸುಮ್ಮನೆ ಇದೆಲ್ಲ ಮಾಡಬಹುದು ಒಂದು ಇಂಡಸ್ಟ್ರಿ. ಲ್ ಲ್ಯಾಂಡ್ ಮಾಡಿ ಸರ್.
ಅದೇ ಅದೇ ಮೇಡಮ್ ಮಾಡ್ಬೇಕಾಗಿರತ್ತದಲ್ಲ ಸೈಟ್ ಒಂದೊಂದ ಒಂದ್ ಸ್ವಲ್ಪ ಹೊ ಹೊಲಗಳು ಸೈಟಿಗೆ ಕೊ. ಒಂದೊಂದು ಸ್ವಲ್ಪ ಹೊಲಗಳು ಇಂಡಸ್ಟ್ರಿ ಮಾಡಿ. ಆ ಒಂದೊಂದು ಸ್ವಲ್ಪ ಹೊಳಗಳು ಮಾರಿ ಆ ಥರ ಇರಬೇಕು ಅಂತ ಮಾಡು ಇನ್ನೇನು ಮಾಡೋಕ್ಕಾಗುತ್ತೆ ಮೇಡಮ್ ಎಲ್ಲ. ಪ ಈಗ ಇಷ್ಟು ತಕೊಂಡೆಲ್ಲಾ ಈಗ ಗಾಳಿ ಎಲ್ಲಾ ಮಾಲಿನ್ಯ ಅಂದ್ರೆ. ಪೊಲೀಷನ್ ಆಗ್ತಿದೆ ಮೇಡಮ್. ಅದ್ರಿಂದ ಅದ ಗಿಡ. ಅದ್ರಿಂದ ಅರ್ದ ಗಿಡಗಳೆಲ್ಲಾ ಹಾಳಾಗ ಹೋಗ್ತಿದಾವೆ ಮತ್ತೆ ಗಿಡಗಳು ನೀಟಾಗಿ ಬೆಳೀತಾ ಇಲ್ಲ ಅದೆಲ್ಲ. ಅವೆಲ್ಲ ಬಂದು ಈಗೆಲ್ಲ ಪೊಲ್ಯೂಷನ್ ಆಗ್ತಾ ಆಗ್ತಾ ಎಲ್ಲಾ ಬಂದು. ಅಹ ಒಂಥರ ಗಿಡಗಳೆಲ್ಲ ಅಂದ್ರೆ ಗಾಳಿನೇ ಒಂತರ ಕೆಟ್ಟೋಗ್ದಂಗ ಆಗ್ಬಿಡುತ್ತೆ. ಅದ್ರಿಂದ ಅರ್ಧ ನಮಗೆ.
ಹಾ ಸರ್ ಈಗ ನಾವ್ ನೋಡಿ ಸರ್ ಊಟ ಇಲ್ಲ ಅಂದ ಇರ್ಬೋದು. ದ್ರೆ ಗಾಳಿ ಒಂದು ಅಹ ಒಂದ್ ಎರಡ್ ನಿಮಿಷಾನೂ ಇರಕ್ ಆಗಲ್ಲ ಸರ್ ನಮ್ ಕೈಲಿ ಗಾಳಿ ಎಲ್ಲ ಅಂದ್ರೆ. ಅದ್ರಿಂದ ಗಾಳಿ ಒಳ್ಳೇದ ಇರ್ಬೇಕು ಸರ್ ನೀವ್ ಹೇಳದು ನಿಜ ನಿಮ್ಮ ನಿಮಗ್ ಬಾಳ ಪರಿಸ. ಸರ್ ದೃಷ್ಟಿಯಿಂದ ಬಹಳ ನಿಮಗೆ ಅನುಕೂಲ ಇದೆ ಸರ್ ನಿಮ್ಮ ಹತ್ರ ಕರೆ ಮಾಡಿ ತುಂಬಾ ಖುಷಿ ಆಯ್ತು. ಸರ್ ಮತ್ತೆ ನಿಮಗೆ ಯಾವತ್ತಾದೂ ಕರೆ ಮಾಡ. ಮತ್ತೆ ಕರೆ ಮಾಡ್ತೀವಿ ಸರ್ ನಿಮ್ಗೆ ಹಾ ಸರಿ ಸರ್.
ಹಾ ಮೇಡಮ್ ಬಾಯ್.
ಹ್ಮ್.